ಹ್ಮ್ ಏನಪ್ಪಾ ಏನ್ ಮನಸಿದಯಾ
ಏನೋ
ತಿಂಡಿ ತಿಂಡಿ ಈಗೇನು ಕೂತಿದ್ದ
ಹ್ಮ್ ಹ್ಮ್
ನೀನ್ ನ್ ಮಾಡ್ತೀಿ ಶರಿ
ನಾನೇನಿಲ್ಲ ನಾನು ಇವಾಗ ಎದ್ದಿದ್ದೀನಿ ನಾನುಷ್ಟ ಸುಮನ ಗೂತಿದ್ದ ಇವ ವ್ದಿದ್ದಿ ನೀ ಸುಮ
ಬರ್ತಡೇ ಜೋರ
ಬರ್ತಡೇ ಎಏಂಜೋರಿಲ್ಲ ರಾಜಣ್ಣ ರೂಮ್ಗೆ ಕರೀತಾ ಇದ್ದ
ಹಾ
ನನ್ಗೆ
ಯಾರ್ಯಾರ ಇರ್ತಾರೆ ಅಂತ ಅವನ ಹಬ್ಬನ ರ್ಕೋಬೇಕಂತಂತ
ಹ್ಮ ನಾನು ಕಿರಣ ಮತ್ತೆ ಧನಂಜೆಗೆ ಹನ ಕರತಾ ಇದಾ
ಹಾ ಧನಂಜಯನ್ ಜೊತೆ ಮಾತಾಡ್ತಾನ ಮೊನ್ನೆನೋ ಹೊರಗಡೆನೇ ಇರ್ತಿದ ಅಂತ ಲೈನಿಂದ
ಹಾ ಅದಕ್ಕೆ ಏನೋ ಸುಮ್ಮ್ನೆ ನೈಸ್ ಮಾಡೋಣ ಅಂತ ಕರೀತನು ಏನು ಗೊತ್ತಿಲ್ಲ
ಹಾರ ಭಾರಿ ಮೈಂಡೆಡ್ ಬಂದ್
ನೋ ನಾನ್ ನಾನ ಶೋಕ ನಾನು ಶೋಕ್ ಹೋಗ್ಬಿಟ್ಟಿದ್ದೀನಿ ಅಂತ ನಂಜಿಗೂ ಹೇಳಿದ್ದೀನಿ ನೀನು ಬಂದ್ಬಿಡುುವ ಹ್ಮ ನಾನಂದೆ ನನ್ಗೆ ಆಾಗಲ್ಲಣ್ಣ ಅವ್ರೇಬಾ ಧನಂಜಯನ ಫೋನ್ ಮಾಡಿದ್ದ ನನ್ಗೆ ಅದ ಬಾ ಹೋಗೋಣ ಈಗ ಫೋನ್ ಮಾಡ್ತವನನೆ ನೆನ್ನೆಯಿಂದ ಹೇಳ್ತವನನೆ ಏನ್ ಮಾಡೋದು ಅಂತ ಹಾ ಅವನು ಅವ್ನು ಕರೀತವನೇ ಈ ಹೋಗೋಣ ಬಾ ಅಂತ ಅವನು
ಹಾ
ಅದಕ್ಕೆ ನಾನ್ ಬರ ನಾನ್ ಬರಲ್ಲ ಅಂತ ಹೇಳ್ದ
ಸುಮನೆ ಬರದ ಅಂತ ಹೇಳ್ದ ಅಥವಾ ಬೇರೆ ರೀನ್ ಹೇಳ್ದ
ನ್ ಹೇಳಿದೆ ಬರಲ್ಲ ಅಂತ ಅಂದ್ರೆ ನಾನನ್ ಬೇರೆ ಕಡೆ ಹೋಗ್ತಿದ್ದೀನಿ ಇವತ್ತು ಬರ್ಡೇ ಪಾರ್ಟಿ ಅಂದ್ರೆ ಪಾರ್ಟಿ ಅಂತಿಲ್ಲ ಬೇರೆ ಕಡೆ ಹೋಗ್ಬೇಕು ಹ ಆ ತರ
ಮೂಡ
ಹ್ಮ ಹದು ತರ ಹೇಳ್ಬಿಟ್ಟು ಎಸ್ಕ ಪಂಗಟ್ಟ ಹ
ಮತ್ತೆ ನೈಟ್ ಟೈಮ್ ಸ್ಪೆಷಲ್ ಮಾಡಿದ್ರಿ
ನೈಟ್ ಏನಿಲ್ಲ ಏನಂತಾರೆ ಒಂದು ಪಾಂಟಾ ಒಂದ್ ಕೇಕ್ ತಂದಿದ್ರು ನಮ ತಮ್ಮ ಅಷ್ಟೇ ಕೇಕ್ ಕಟ್ ಮಾಡಿ ತಿಿಂದಿ ಆ ಪಾಂಟಾ ಕುಡ್ದ ಇನ್ನೊ ಒಂದ್ ಸ್ವಲ್ಪ ಉಳ್ದ ಐತಿ ಅಷ್ಟೆ ಇಲ್ಲ ಹೇಳಿ
ನಾನ್ನ ವ್ ನಾನ್ವೆನಿಗೆ ನಾನ್ವೆಜ್ ಏನು ಮಾಡಿಲ್ಲ
ಇಲ್ಲ ಇಲ್ಲ ಇಲ್ಲಿ ಪಿ ಜಿಲ್ಲಿ ನಾನ್ ವೆಜ್ ಜನ್ವೆಜ್ ಏನು ಇಲ್ಲಲ್ಲ ಇವತ್ತು ಸಂಡೇ ಇವತ್ತು
ಓ ಪಿ ಜಿ ಅಲ್ಲ ನ ರೂಮ್ ಅಂದಲ್ಲ ಮತ್ತೆ
ಅದು ರೂಮ್ ವಿತ್ ಪಿ ಜಿ ನನ್ಗೆ ಯಾವಾಗ ಬೇಕು ಊಟ ಅವಾಗ ಮಾತ್ರ ಆಚೆ ಮಾಡ್ತೀನಿ ಇಲ್ಲಾ ಅಂದ್ರೆ ಅಲ್ಲಿ ಒಳಗಡೆ ಮಾಡ್ತಿ ಆತರ
ರೂಮ್ ಇ ಏನ್ ಮಾತಾಡ್ತ ರೂಮ್ ಮಾಡ್ಕೊಂಡಿದಿ ಅಂತ ಅಂದು ತಾನೆ
ಇದು ಹೆಂಗ ಗೊತ್ತಾ ಪೀಜ ಪಿ ಜಿಯಲ್ಲಿ ಇರೋದು ಒಂದು ರೂಮ್ ಅಷ್ಟೇ ನಾವು ಊಡ್ಡ ಮಾಡಲ್ಲ ಜಾಸ್ತಿ ಇದ್ರಲ್ಲಿ ಪಿಜಿಯಲ್ಲಿ
ಹಾಂ ಅಡುಗೆ ನೀವೇ ಮಾಡ್ಕೊಬೋದು ಬೇಕ್ರೆ
ಹ ಹಾ ಮಾಡ್ಕೋಬಹದು ಆದ್ರೆ ನ ಅಡಗೆ ಮಾಡೋ ಐಟಮ್ ಏನು ತಂದಿಲ್ಲ
ಎಷ್ಟ ಕೊಡ್ತೀರಾ
ಇದ್ದು ಏಳ್ು ಸಾವಿರ ಕೊಡ್ಬೇಕು ನೋಡು
ಫರ್ ಮಂತು ಒಬ್ಬರಿಗೆ
ಇಲ್ಲ ಇಲ್ಲ ಇಬ್ರೂ ಸೇರಿ
ಇಬ್ರು ಸೇರಿ ಸೆವೆನ್ ತೌಸನ್ಾ
ಹಾ ವಿತೌಟ್ ಊಟ ಈಗ ಏನೋ ಊಟ ಮಾಡಿದ್ರೆ ಇನ್ನು ಎಕ್ಸ್ಟ್ರಾ ಒಂದೊಂದ್ ಸಾವಿರ ಕೊಡ್ಬೇಕ
ಅಂದರೆ ನಾಲ್ಕು ನಾಲ್ಕು ಆಯ್ತದೆ ಎಂಟು
ಹ್ಮ್
ಒಂಥರ ಓಕೆ
ಹಾ ಅದಕ್ಕೆ ಇದ್ದು ಇರೋದು ಅ ಇಲ್ಲಾಂದ್ರೆ ನಾನ್ ಬಂದ್ಬಿಡ್ತೆ ಬೇರೆ ರೂಮ್ ಮಾಡತಿದ್ದೆ
ಅಲ್ಲ ಈಗ ಊಟನ್ ಕರ್ಚ ಊಟದ್ದ ಎಷ್ಟ ಆಯ್ತ ಕಖರ್ಸ್ದು
ಊಟಂದು ಎಲ್ಲ ಒಂದ ಒನ್ ಟೈಮ್ ಅಷ್ಟೇ ಆಚೆ ತಿಂತೀನಲ್ಲ ಆಚೆ ಅಥವಾ ತಿಂತೀನಿ ಒಂದೊಂದ್ ಟೈಮ್ ತಿನ್ನಲ್ಲ ಎದ್ದ ಹೇಳದೆ ಎಲ್ಲ ಆತರ ಅದಕ್ಕೆ ಒಂದ್ ಸಾವಿರಾನೂ ಹೋಗಲ್ಲ ಆಚೆ ನ ಊಟ ಮಾಡಕ ಯಾಕಂದ್ರೆ ಒಂದ್ ದಿನ ಮಾತ್ರ ಹೋಗ್ತೀನಿ ಎರಡ್ ಮೂರ್ ದಿನ ಹಂಗೆ ಮಲ್ಕೊಂಡಿರ್ತೀನಿ ಮಸ್ತ್ ರೆಡಿಯಾಗಿಿ ಹಂಗೆ ಬರ್ಬಳ್ತೀನಿ ಡ್ಯೂಟಿಗೆ
ಹೆಂಗ್ ಹೇಳ್ತೀರಾ ನಾನೇ ದಿನಕ್ಕೆ ನಾಲ್ಕು ಟೈಮ್ ತಂತೀನಿ ನೀವು ಎರಡು ಟೈಮ್ ತಿಂದು ಆರಾಮಾಗಿದ್ದೀನ
ಅದು ಅಭ್ಯಾಸನೇ ಆಗಿದೆ ಈ ಈಗಷ್ಟು ಅ ಇಲ್ಲ ಮ ಎಷ್ಟು ಎರಡು ಮೂರು ಹಾ
ಅವನು ಹಂಗೆ ಬರೀ ಹಂಗೆ ಪೂರ್ತಿ ಕೇಳಳಾಗೆಲ್ಲ ಮರಗ್ಯಾರದು ಸ
ಹಾ ಮತ್ತೆ ನೈಟ್ ಪ್ಲಾನ್ ಏನೇನ್ ಮಾಡಿದ್ರು
ನೈಟಾ ಅೇ ನಿಮ್ದು ಸಹಸ್ತ್ರಿೀ ಪೆಂಡಿಂಗ್ ಇರ್ತರ
ಹಾ
ಸಹಸ್ರೀ ಆ ಕಡೆಕ್ಕೆ ಒಂದು ನೂರು ನಂಬರ್ ಕೊಟ್ಟೆ ಈ ಕಡೆಿಕ ಒಂದು ಎಪ್ಪತ್ತ ಅರರುವತ್ತ ಎಷ್ಟು ಕೊಟ್ಟಿದ್ದೆ
ಹ್ಮ್
ತೌಶಿಪ್ನ್ನು ಮತ್ತೆ ಬೈಡ್ನ್ನು ಹಾಕ್ಸಿದೆ ಆ ಕಡೆ
ಎರಡು ಕಡೆ ಸಹಸ್ತ್ರಿ ರನ್ ಮಾಡಿದ್ರ
ಹಾ ಎರಡು ಕಡೆ ಸೈ ರೀ ಎಮ್ ಎಚ್ ಪಿಲಿ ಬರೀ ಐವತ್ತು ಮಾಡಕ್ಕೆ ಕೇಳಿದ್ರು ಉಮಾಶಂಕರ್ ಸರ್ ಏನಂದ್ರು ಇಕಡ ಬೆಳಗ್ಗೆ ಮೀಟಿಂಗ್ ಹತ್ರ ಹ ಈ ಕಡೆ ಸೈಜ್ ೈ ಮಾಡಿ ಅಂದ್ರೆ ಕ ಕಾರಲ್ಲಗೆ ಎಮ್ ಎಚ್ ಪಗೆ ಮುನ್ನೂರರವತ್ತು ಮೂರು ಶಿಫ್ಟ್ ಕೈವರ್ ಇರುತ್ತೆ ಹ ಅಂತ ಅಂದ್ಬಿಟ್ಟು ಹೇಳಿದ್ರು ಆಮೇಲೆ ಟ್ರೀಟ್ ಮಾಡದು ಯಾಕೋ ಸುಪ್ಲೋರ್ಟ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡುದು ನೈಟ್ ಬಟ್ಟು ಎರಡು ಕಡೆ ಸೈಜೀ ಚೇಂಜ್ ಇದು ಮಾಡಿ ಅಂತ ಅಂದರು ನಾನ್ ಅದಕ್ಕೆ ಸರ್ ಸೈಜ ಇರ್ಬೋದು ಸೈಜ್ವರೆ ಹೋಗ್ಬೋದು ಸೈಸ್ ವರ್ ಕವರ್ ಇದ್ದರ್ಬೇಕ ನೂರ ಐವತ್ತು ಅಂತ ನಾನು ಅಂದೆ ಅದಕ್ಕೆ ಸರ ಏನಂದರೂ ಬೇಡ ಬೇಡ ಕಾಲಾಗೆ ನೂರು ಕೊಡಮ್ಮ ಯಾಕಂದ ಸೀ ಮಾಡೋದಲ್ಲ ದ ಬರುತ್ತ ತ್ತೆ ಚೇಂಜ್ ಆ ಅವ್ರ ಮಾಡಿ ಸಾಯಸರಿನ ಹಂಡ್ರೆಡ್ ಐಯಾವ್ ಒಟ್ಟು ಮುನ್ನೂರ ಅರರುವತ್ತು ಮುನ್ನೂರೈಐವತ್ತುರುವ ಕ ಅವರ ಇದ್ದಿದ್ದು ಎಮ್ ಎಚ್ ಪಿಗೆ ಬೆಳಗ್ಗೆ ಹಂಡ್ರೆಡ್ ಹೊಡಿತಾರೆ ಸೆಕೆಂಡಾಗಿ ಹಂಡ್ರೆಡ್ ಹೊಡಿತಾರೆ ಇನ್ನೊಂದು ನೂರ ಐವತ್ತು ತೊಳ್ದಿರುತ್ತೆ ಅಥವಾ ಐವತ್ತ ಎಂಬ ಎತ್ತು ಕೊಡು ಇನ್ನೂರು ಕಾಲಕ್ಕೆ ಕೊಡೋಣ ಅಂತ ಅಂದರು ಇನ್ನೇನು ಅವಹನ ಹತ್ರಿ ವಾದ ಮಾಡೋದು ಅಂತ ಅಂದ್ಬಿಟ್ಟು ಅದು ಬೇರೆ ಅ ಚೋಕ್ ಬೇರೆ ಸಿಕ್ತಲ್ಲ ಅಂತ ಅವನು
ಹ ಇದೇನು ಒನ್ನೂರ ಐವತ್ತಲ ಕೊಟ್ಬಿಟ್ಟು ಅಲ್ಲಿ ಚೇಂಜ ಇರ್ರ ಟೈಮ ಎಲ್ಲ ಸೇ್ಗದಲ್ಲ
ಅದಲ್ಲ ಅವರು ಏನಂತ ಸೈಜ್ಫೈದ ಸ್ ಚ್ ಮಾಡೋ ಬರೋ ಅಪ್ಪ ಅ ಜೊತೆಗೆ ಮೇಂಟೈನ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ವೀಕು ಸೈಸ್ ಫಾರ ಸೋಮವಾರ ದಿಂದ ಅೋಡಿಂಗ ಎಂ ಹೆಚ್ ಪಿಿಗೆ
ಹಾ
ಲೋಡಿಂಗ್ ಇರೋದು ಸೈಜ್ ಫೈ ಕಾಲ ಲೈನಿಗೆ ಲೋಡಿಂಗ್ ಇರೋದು ಅದೇ ನಾಳೆ ಸೈಜ್ ಫೋರ್ ಒಂದು ಕಡೆ ಸೈಜ್ ಫೈ ಒಂದು ಕಡೆ ಲೋಡಿಂಗ್ ಇರೋದು ಅಂದರೆ ಪ್್ಯಾನರ್ ಲೋಡಿಂಗ್ ಹಾಕಿರ್ತಾರೆ ಏನೆಂದರೆ ಸೋಮವಾರದಿಂದ ಈ ಲೈನ್ ಆಗಿ ಇದದನ್ನೇ ಮಾಡಿ ಅದಕ್ಕೆ ಶೀಟ್ ಮೇಡಲ್ ಸಪ್ಪ ಟ್ನಲ್ ನಮ್ಮ ಕಡೆಯಿಂದ ಬರುತ್ತೆ ಇ ಕೇಸ್ ಅವಾವ್ರರು ಏಳು ಆಪ್ ಇಪ್ಪಸಿಟ್ ಸೈಜಸ್್ರ ಮಾಡೋಕ್ಕೆ ಹೋದ್ರರೆ ಸ್ಟೇಟ್ ಮೆಟಲ್ ಅಲ್ಲಿ ಪ್ಯಾಕ್ ಕಕ್ಕಿಂಗ್ ಮಟೀರಿಯಲ್ ಯಾ್ದೂ ಸೋರ್ಟ್ ಆಗಲ್ಲ ಅವ್ ಯಾವ್ದು ಲೋಡ್ ಮಾಡಿರ್ತಾರೆ ಅದನ್ನೇ ಮಾಡಬೇಕು ನಾವು
ಕೆ ಹಾಗೆ
ಪ್ಲಯಾನ್ ಎಲ್ಲ ಇತ್ತು ಅಂದ್ರೆ ಪ್ಯಾಕಿಂಗ್ ಮೆಟೀರಿಯಲ್ಲ ಫೀ ಸಿ ಬಿ ಶೀಟ್ ಮಾಡೋದ ಎಲ್ಲ ಇತ್ತು ಅಂದ್ರೆ ಮಾಡ್ಬಹದು ಅದು ನಮ್ಮೆ ಇದು
ಸಿಕ್ಸ್ ನೈಂಟಿ ಇದೆ ಅಂತಲ್ಲ
ಹಾಂ ಅಲ್ಲೇ ಸೈಜ್ ಫೋಾರ್ ಆದ್ಮೇಲೆ ಸಿಕ್ಸ್ ಟ್ವೆಂಟಿ ಗೆ ಹೋಗ್ತೀವಿ
ಸೈಜ್ ಫೋರ್ ಎಷ್ಟಿದೆ
ಸಾಯ ಸರ್ ಏಳ್ನೂರ ಇದೆ ಅರ ಅದ ಅರ್ತ ಅರ್ಧ ಮಾಡೋಕ್ಕೆ ಆಗಲ್ಲ
ಹ
ಜೆಸಿಬಿ ಗಳೇ ಇಲ್ಲ
ಹ ಸಹಸೂರ್ ಯಾವ್ದು ಅಹ ಸಿಕ್ಸ್ ತರ್ಟಿ ನೈನ್ ತರ್ಟಿ ಇದೆಯ ಅಥವಾ ತೋಶಿಕ ಅದು ಜಡ್ಡು
ಎಲ್ಲಾನೂ ಇದೆ ಎಮ್ ತ್ರೀೂ ಇದೆ ಸಿಕ್ಸ್ ತಥರ್ಟಿ ನೈನ್ ತರ್ಟಿ ಆಮೇಲೆ ಬೈಡು ಎಲ್ಲ ಉ ತರಮ
ಎಲ್ಲಾ ಮಿಕ್ಸಪ್ ಅದೇ ಹತ್ತು ಇಪ್ಪತ್ತು ಆತರ ಇದೆಯಾ ಹಿಂಗೆ
ಇಲ್ಲ ಇಲ್ಲ ದೊಡ್ಡದು ಒಂದ್ ನೂರ್ ನೂರು ಎರಡು ಮೂರ್ ಇದಾವೆ ನೆಕ್ಸ್ಟ್ ವೀಕ್ ಸಹತ್್ರರಿ ಮಾತ್ರ ಬಂ. ಬಕ್ಕ ಇಿದೆ. ನಾಾನೂರ ಎಂಬತ್ತು ಸಿಕ್ಸ್ ನೆಂಟಿ ಮುನ್ನೂರು ಇನ್ನೂರ ನಲ್ವತ್ತೇನು ಆದರೆ ಸೈಸ ರೀ ಇದೆ. ನೆಕ್ಸ್ಟ್ ವೀಕ್ ಸೈಸ್ ರೀ ಬರ ಎರಡೇ ಪ್ಲ್ಾನ್ ಇರೋದು ಆರುನೂರು ಪ್ಲ್ಯಾನು. ಆರ್ನೂರಲ್ಲಿ ಒಂದು ಪ್ರಾಣಿ. ನಾನೂರ ಎಂಬತ್ತೈತೆ. ನಾನೂ ರ ಎಂಬತ್ತು ಇನ್ ಉಳ್ದಿದ್ ನೋ. ಇಪ್ಪತ್ತು ಇನ್ನೊಂದು ಪ್ಲ್ಯಾನ್ ಅಷ್ಟೇ ಎರಡೇ ಪ್ಲ್ಾನ್. ಆದ್ರೆ ಏನಂದ್ರೆ ಪಿ ಸಿ. ಸಿ ಹಾಂ.
ನೆಕ್ಸ್ಟ್ ವೀಕ್ ಫುಲ್ ಸೈಸ್್ ತ್ರಿ ಮೆ. ಮತ್ತೆ ಸೈಜ್ಫೂರ್ ರನ್ನ ಆಗತ್ತಾ.
ಇದೆಲ್ಲ ನೆಕ್ಸ್ಟ್. ್ರೀಕು ಸೈಜ್ ಫೈಯ ಆಗುತ್ತೆ ಸೈಜ್ ೂ ಆಗುತ್ತೆ ಸಿಕ್ಸ್ ನೈಂಟಿ ಆಗುತ್ತೆ ಸೈಜ್ ಫೈಯ್ ಆಮೇಲೆ ಸೈಜ್ ಫೋರ್ ಆಗುತ್ತೆ.
ನೆಕ್ಸ್ಟ್ ವೀಕ ನೆಕ್ಸ್ಟ್ ವೀಕು ಸಿಕ್ಸ್ ನೈಂಟಿ ರನ್ ಆಗತ್ತೆ. ತ್ತಾ. ನೆಕ್ಸ್ಟ್ ವೀಕ್ ಯಾಕಂದ್ರೆ ನಾಳೆ ವೀಕು ಸಿಕ್ಸ್ ನೈಂಟಿ ರನ್ ಆಗತ್ತ. ದಾ.
ನಾಳೆ ವೀಕು ಸಿಕ್ಸ್ ಎಂಟಿ ಆಗುತ್ತೆ ಸೈಜ್ ಫೋರ್ ಆಗುತ್ತೆ. ತ್ತ ಸೈಜ್. ರಿಯಗುತ್ತೆ ಸಹಿಸುವೆ. ಸೈ ಸೈ ಎಲ್ಲ ಆಯತ. ಅಂದ್ರೆ ಮಾಡ ಮಾಡ್ಬೇಕ. ಕಷ್ಟರು.
ಮಾಡ್ಬೇಕಕ್ ಅಂದ್ರೆ ಎಲ್ಲಾ ನೀನ್ ಹೇಳ್ತೀ ಏಳ್ನೂರ್ ಪ್ಲಾನ್ ಏಳ್ನೂರ್ ಪ್ಲಯಾನ್ ಅಲ್ಲಿ ಎಷ್ಟ ಇರ್ಬೋದು ನೀ ಸೈಜ್ ಪಫೋರ್ ಹೇಳ್ತ.
ಆಯ್ ನೀನು ನೀನ್ ಶಿಫ್ಟ್ ಲೆಕ್ಕ ಯೋಜನೆ ಮಾಡ್ತಿ. ತರ. ನೀನು ನ ಶಿಫ್ಟಿಗೆ ಎಷ್ಟುೊಡಿದೀೆಯ. ಪಾನೀಿನ ಕೆಪಾಾಸಿಟಿ ಅವ.
ಈಗ ನೋಡು ಸೈಜ್ ಸೈಜ್ ಫೋರ್ ಇದ್ರೆ ಎಪ್ಪತ್ ಎಪ್ಪತ್ ಅಂತ ತಿಳ್ಕೊ ನಾರ್ಮಲ್. ಬ್ರ್ಯಾಂಡಮ್ ಆಗಿ ಎಲ್ಲಾ ಸೇರಿ ಎಪ್ಪತ್ತ ಎಪ್ಪತ್ತ ಅಂತ.
ಹ್ಮ ಇರೋ ಇ ಹಂಗ್ ನೋಡಕ್ ಇರೋ ಹಂಗೆ ಎಪ್ಪತ್ತ ಅಂದ್ರೆ ಮೂರ್ ಶಿಫ್ಟು. ಏಳು ಮೂರಲ್ಲಿ ಇಪ್ಪತ್ತೊಂದು. ಓಕೆನಾ ಇನ್ನೂರ ಹತ್ತು ಪರ್ ಡೇ ಅಂದರೆ ಅದೇ ಮೂರು ದಿನಕ್ಕೆ ಎಷ್ಟು ಸಾಯಿತ
ಇನ್ನು ಆರ್ನೂರು ಆರ್ನೂರು ಒಂದು ಆರನೂರು ಎ ಎ ಹ
ಆರ್ನೂರ ಅರವತ್ತನ ಆಯ್ತು ಹ ಅದ್ಮೇಲೆ ಇನ್ನೊಂದ್ ಎರಡ್ ಶಿಫ್ಟ್ ಹಾಕಿರ ಪ್ಲಾನೇ ಮುಗ್ದಯ್ತಲ್ಲ ಮೂರ್ ದಿನದಲ್ಲಿ ಮುಗ್ದೋಯ್ತು ಇನ್ನು ನಳ್ದ ಇದ್ರಲ್ಲಿ ಸಿಕ್ ಸೆಂಡ ಮಾಡ್ತಾರೆ ಸೈಜ್ ಫೈವಾ ಉಳಿದಿದ್ದೀಿನ ಪೂರ್ತಿ ಇನ್ನು ಈ ಕಡೆ ಸಹ ಕಾಲದ ನಾಗೆ ಸೈಜ್ ಫೈ ಇರುತ್ತೆ ಸೈ್ವೈ ಅದದು ನಾಾನೂರೈಐವತ್ತು ಪ್ಲ್ಯಾನ್ ಇರೋದು ನಾನುರ ಇಂದೆ ದಿನಕ್ಕೆ ಐವತ್ತು ಹತ್ತು ನಲವತ್ತೈದು ಅಂತ ಅಂದಕೊಂಡ್ರು ಮೂರು ಶಿಫ್ಟಿಗೆ ನೂರ ಮೂವತ್ತು ಅನ್ಕೊಂಡ್ರು ನೂರ ಮೂವ ಹತ್ತು ನೂರ ಮೂವತ್ತು ನೂರ ಮೂವತ್ತು ಅಲ್ಲೇ ನಾಾನೂರ ಐವತ್ತು ಎಗ್ರ ಆತು ಮೂವರು ದಿವ್ಸ ಇನ್ನೂರು ದಿವ ಸೈ್ು ರಿ ಯಾವ ಥರ ಪ್ಲ್ಯಾನ್ ಮಾಡೋದು ಈಕ್ಕೆ
ನಾನೇಏನ್ ಅನ್ಕೊಂಡೆ ಅದ್ ನೀನ್ ಕೊಟ್ಟಿರೋ ಸಹಿಸ
ಇರೋ ಮಾಡ್ತೀನಿ ಹಂಗೆ ಮಾಡ್ತೀನಿ ಮಾಡ್ತೀನಿ ತಡಿ
ಹಾ